ನಮಸ್ತೆ.
ಹ ನಮಸ್ಕಾರ.
ಏನ್ ಮಾಡ. ಹಲೋ ನಮಸ್ತೆ.
ಸ್ ಮಾಡ.
ನಾನು ನಾಳೆ ಪರೀಕ್ಷೆಗೆ ಸಿದ್ಧ. ಸಿದ್ದವಾಗಿತಿದ್ದೇನೆ.
ಹ ಹ.
ಇನ್ನ ಧ್ವನಿ ಸರಿಯಾಗಿ ಕೇಳಿಸುತ್ತಿಲ್ಲ.
ಹ.
ಹ ಈಗ ಪರವಾಗಿಲ್ಲ.
ಹಾ ಹೇಳಿ ಹೇಳಿ ಚಾ ಎಲ್ಲಾ ಕುಡುದ್ರ.
ಇಲ್ಲ ನಿಮ್ದಾಯ್ತಾ. ನಿಮ್ಮ ಧ್ವನಿ ನಿಧಾನವಾಗಿ ಕೇಳಿಸುತ್ತಿದೆ.
ಯಾದ.
ಹಾ ಕೇಳಿಸುತ್ತಿದ್ದೆ.
ಹಾ ಏನ್ ಮಾಡ್ತಿದ್ದೀರಾ ಅಂದೇ.
ನಾಳೆ ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದೆ.
ನಮ್ದು ಪರೀಕ್ಷೆ ಇದೆ.
ಹ್ಹ ಹೌದು. ನಿಮಗೆ ಮುಂದಿನ ಪರೀಕ್ಷೆ ಯಾವಾಗ ಇರೋದು
ನಮಗಾ ನಮ್ಗೆ ಸೋಮವಾರ ಒಂದಿದೆ ಮುಗಿಯತ ನಮಗೆ.
ಹ್ಮ್
ಹ ನೀವು ಮುಂದಿನ ಪರೀಕ್ಷೆಗಳೆಲ್ಲ ಯಾವ ರೀತಿ ಮಾಡಿದ್ರಿ.
ಮುಂದಿನ ಪರೀಕ್ಷೆಗೆ.
ನೀ ಮುಂದಿನ ಪರೀಕ್ಷೆೆಗೆ ಬರ್ದಿದೀನಲ್ಲ.
ಹ್ಹಾ.
ಅವೆಲ್ಲ ಯಾವ ರೀತಿ ಮಾಡಿದ್ದೀರಾ.
ಹಾ ಚೆನ್ನಾಗೆ ಮಾಡಿದ್ದೀನಿ.
ಹೌದಾ ಇನ್ನ ಎಷ್ಟು ಪರೀಕ್ಷೆ ಇವೆ.
ಇನ್ನು ಎರಡು ಪರೀಕ್ಷೆ ಇದೆ. ನಾಳೆ ಒಂದು ನಾಳೆ ಬಿಟ್ರೆ ಮತ್ತೆ. ಸೋಮವಾರ ಒಂದಿದೆ.
ಹಾ ಮತ್ತೆ ಮುಗಿತ್ತಾ.
ಹಾ ಮುಗಿಯುತ್ತೆ.
ಹ್ಮ್
ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸುತ್ತಿಲ್ಲ. ಎಲ್ಲಿದ್ದೀರಾ
ಹೀಗ್ ಕೇಳಿಸ್ತೀದೀಯಾ.
ಇಲ್ಲ ಸರಿಯಾಗಿ ಬರ್ತಿಲ್ಲ.
ಒಂದ್ ನಿಮಿಷ ಹಂಗೆ ಇರಿ ಹ ಬರ್ತಿದೇಯಾ
ಹ
ಹಾ ಹಾ ಮತ್ತೆ ಇನ್ನೇನು.
ಹೇಳಬೇಕು.
ಹೆಂಗ್ ನಡೀತರಿ ಇವತ್ತೆಲ್ಲ ಒಳ ದಿನ ಪೂರ್ತಿ ಏನ್ ಮಾಡಿದ್ರಿ.
ಬೆಳಿಗ್ಗೆ ಎಂಟ ಗಂಟೆಗೆ ಏದ್ದೆ.
ಹ್ಹಾ ಎದ್ದು ಮತ್ತೆ ಸ್ವಲ್ಪ ಹೊತ್ತು ದೂರಾವಾಣಿ ನೋಡ್ದೆ. ನೋಡ್ದೆ ದೂರವಾಣಿ ನೋಡಿ ಮತ್ತೆ. ಊಟ ಮಾಡಿ ಮಾವಿನ ಹಣ್ಣು ತಗೋ ಬಂದಿದ್ದೆ ಹಣ್ಣು ತಿಂದು. ಹಾ ಮತ್ ಮತ್ತೆ ನನ್ನಾ ಗೆಳೆಯ ಒಬ್ಬ ಕಾಲ್ ಮಾಡಿದ್ದ ಫೋನ್ ಮಾಡಿದ್ದ. ಹ ಮಾತಾಡಿ ಮತೇತಿೀರ್ಗಾ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ.
ಚೆನ್ನಾಗ್ ಬರೀರಿ ಹ್ಮ್. ಮತ್ತೆ ಪರೀಕ್ಷೆ ಆಗಿದ ತಕ್ಷಣ ಫಲಿತಾಂಶ ಎಷ್ಟು ದಿನಕ್ಕೆ ಬರುತ್ತೆ ನಿಮ್ಗೆ.
ಹ್ಮ ಒಂದು ಎರಡು ಮಂತ್.
ಹ್ಮ್ ಹ್ಮ್
ಎರಡು ತಿಂಗಳು ಇಲ್ಲ ಮೂರು ತಿಂಗಳು
ಹೌದಾ
ಅಂದೆ ಆ. ಜಾಸ್ತಿ ಬೇಗ ಬರುವುದಿಲ್ಲ ್ಾನವಾಗಿ ಬರುತ್ತದೆ
ಪರೀಕ್ಷ ಆ ಒಂದು ಹತ್ತು ದಿನಕ್ಕೆಲ್ಲ ಅಂದ ಬಿಡ್ತದೆ ನಮ್ಗೆ
ಹ
ಬೇಗ ಬಿರುತ್ತೆ
ನಮ್ಮ ಶಾಲೆಯಲ್ಲಿ ಅಲ್ಲಿ ವಿಡುವೋದಿನ ಕಾಲೇಜ್ ಅಲ್ಲಿ
ಹ್ಮ
ನಿನ್ನ ಧ್ವನಿ ಕೇಳಿಸುತ್ತಿಲ್ಲ
ಈ ಕೇಳ್ತಿದಯಾ
ಹಾ ಕೇೇಳಿಸ್ತಿದೆ ಈಗ
ಆಯಾ
ಆ
ಊಟ ಎಲ್ಲಾ ಆಯ್ತಾ
ಊಟ ಇನ್ನೂ ಲೇಟ್ು
ಇ ನ ಬೇಟಕ್ ತಿಂತೀರಾ
ಹ್ಮ್
ಏನ್ ಊಟ ಮಾಡಿರ್ತಾರೆ
ಮುದ್ದೆ ಅನ್ನ ಇವತ್ತು ಮೊಟ್ಟೆ ಕೊಡ್ತಾರೆ ಹಾ ಸಾಂಬಾರು ಮಜ್ಿಗೆಿ ಹ್ಮ ನಿಮ್ಮ ಮನೆಯಲ್ಲಿ ಏನ್ ಮಾಡ ಿದ್ದಾರೆ
ಸಂಜೆ ಗ್ರೈಸ್ ಮಾಡ್ಕೊಂತವಿ
ಹ
ಏನ್ ಮಾಡ್ತಾರ
ಯಾರ್ ಮಾಡ್ತಾರೆ ನಿಮ್ಮ್ ಮನೇಲಿ
ಹ
ನಿನ್ನ ಸುತ್ತ ಮುತ್ತಾ ಏನು ಪನೆ ಕೇಳಿಸುತ್ತದೆ
ಮಾಡ್ತಾರೆ ಅದು ನಿ ಕೇಳ
ಹ್ಮ
ಹ
ಯವು ಅಡ್ಗೆ ಮಾಡತೀರಾ ಇಲ್ಲ ಅಮ್ಮ ಮಾಡತಾರ
ಇಲ್ಲ ಇಲ್ಲ ನಾವು ಯಾವಾಗಾದರು ಒಂದೊಂದ್ ದಿನ ಅಲ್ಲದೆ ಯಾವಾಗ ಮಾಡ ಬ ಹಾ ಹ
ಹ್ಮ
ಮಾಡ್ತೀಿ ನ ಅಂತಂದ್ರೆ ಯಾವಾಗೂ ಅಾನ ಮಾಡ್ತೇನೆ ನೀನು ನೀವು ಅಡಗೆ ಎಲ್ಲ ಮಾಡ್ತೀರಾ ಬೆಳಗ್ಗೆ ಆಗಿ ವ ನಮಗೆ ಪರೀಕ್ಷೆ ಅದಕ್ಕೆ ಏನ್ ಮಾಡಿದ್ರು ಗೊತ್ತಿಲ್ಲ ನಾನು ಇವತ್ತು ಐದ್ ಗಂಟೆಗೆ ಎಗೆದ್ದ ಹೋಗ್ಬಿಟ್ಟಿ ಕಾಲ
ಹ್ಮ್ ಎಷ್ಟು ಗಂಟೆಗೆ ಇತ್ತು
ಪರೀಕ್ಷೆ ನಂಗೆ ಎಂಟೂವರೆ ಇತ್ತು
ಹಾ
ಅದಕ್ಕೆ ನಾನು ನಮ್ಮೂರಲ್ಲಿ ಐದು ಗಂಟೆಗೆ ಇದ್ದೆ. ಇವತ್ತು ಏನ್ ಮಾಡಿದ್ರು ಅಂತ ನಾನ್ ನೋಡ್ಲಿ
ಅದಕ್ಕೆ ನಾನ್ ಸಂಡೆ ಬಂದಷ್ಟೊಟ್ಟು ನಮ್ಮ ಮನ ಎಗ್ ರೈಸ್ ಮಾಡಿಟ್ಟಿದನೆ.
ಹ್ಮ್
ನೀವು ಬೆಳಗ್ಗೆ ಏನ್ ತಿಂಡಿ. ಬೆಳಗ್ಗೆ ಮಧ್ಯಾಹ್ನ.
ಹ್ಮ ಈಗ ಏನು ಮಾಡುತೀರ.
ಈಗ ಅವರು ಎಲ್ಲೋ ಆಚೆ ಹೋಗಿದ್ರು ನಮ್ಮ್ ಮನೆಯಲ್ಲಿ
ಹ.
ಅವರು ಬಂದು ಏನ್ ಮಾಡ್ತಾರ ಗೊತ್ತಿಲ್ಲ ನಾವ್ ಅವ್ರು
ಹ್ಮ್ ಕೇಳಿ ಮತ್ತೆ ಮಾಡುವದಾ.
ಹ್ಮ್
ನಮ್ಗಿಂತು ಬೇಕು ಅಂತಂದ್ರೆ ಅದನ್ನ ಮಾಡಿ ಕೊಡ್ತಾರೆ. ಹ್ಮ
ನಿಮ್ಮನ್ ಮನೇಲಿ ಎಷ್ಟು ಜನ ಇರೋದು.
ನಾನು ನಮ್ಮಪ್ಪ ನಮ್ಮಮ್ಮ.
ಹ್ಮ್
ನೀ ಆ ಹಾ ಯಾರು ಇಲ್ಲ ಯಾರು ಇಲ್ಲ.
ಹ ಒಬ್ಬಳೆ ಮಗಳ. ಹ ಅಕ್ಕ ಇದ್ದಾರ.
ಹ್ಹಾ. ನೀವು ನಿಮ್ಮ ಇಲ್ಲ ಇಲ್ಲ ಅಪ್ಪಾ ಇಲ್ಲ ಅವರು ಕೆಲ್ಸಕ್ ಹೋಗ್ತಿದ್ದಾರೆ.
ಹ್ಮ
ಇವಾಗ ಕೆಲ್ಸ ಮಾಡ್ತಿದರೆ.
ಏನ್ ಕೆಲ್ಸ ಮಾಡ್ತಿದಿದ್ದಾರೆ.
ನೀ ಓದಿದ್ದೆಲ್ಲ ಮುಗಿತ ಬಂತ ಇವಾಗ ಇನ್ನ ಇದೆಯಾ.
ಇನ್ನು ಇಲ್ಲ ಅಂದರೆ ಈಗ ಪರೀಕ್ಷೆ ಮುಗಿದರೆ.
ಓದೋದು ಮುಗಿಯುತ್ತಾ.
ಹಾ ಮತ್ತೆ ಕೆಲ್ಸ ನೋಡಬೇಕು.
ಹ್ಮ
ಮುಂದೆ ಏನು ಓದಲ್ವಾ ಕೆಲ್ಸ ಹೋಗ್ತ
ಓದಕೊಂಡೆ ಮತ್ತೆ
ಆ ಕೆಲ್ಸ ಮಾಡ್ಕೊಂಡ ಓದ್ತೀಯ ಅದು ಒಳ್ಳೇದೆ ಬಿಡ ಮನೆಯವ್ರನ್ನ ಎಲ್ಲಾ
ಹೌದು
ಹ್ಮ್
ಹ್ಹ್. ನಿನ್ ಕೆಲ್ಸ ಮಾಡ್ಬೇಕು ಅಂತ ನಿಮ್ಗೆ. ಇಷ್ಟ ಆಗತ್ತೆ ಯಾವ್ ಕೆಲ್ಸ ಸಿಗ್ಬೇಕು ಅಂತಿದ್ದೀರಾ.
ನಾನ್ ಓದಿರೋ ಇದ್ರಲ್ಲಿ. ಲೆಕ್ಕಾಚಾರದಲ್ಲಿ ಹ್ಹ. ಅದ್ರಲ್ಲೇ ಮಾಡಬೇಕು.
ಹಾ ಹ ಎಲ್ಲಾದ್ರೂ ಹುಡಕ್ತಿದ್ದೀರಾ ಇನ್ನ ಇಲ್ವಾ.
ಆಹ ಒಂದ್ ಎರಡ ಸಲಿ ಹುಡುಕಿದ್ದೆ ಆದ್ರೆ ನನ್ಗ ಹೋದ್. ಹತ್ತಿರಾ ಇದ್ರ ಮೇಲೆ ಸಿಕ್ಕಿದಿಲ್ಲ.
ಹ ಹಾ.
ಅದಕ್ಕೆ ಈಗ ಎಕ್ಸಾಮ್ ಪರೀಕ್ಷೆ ಮುಗಿದ್ದ ನಂತರ. ಹುಡುಕ ಬೇಕ. ಆದ್ರೂ ದೂರ ಸಿಗ್ತಿದೆ ಹತ್ರ ಯಾವ್ದೂ ಸಿಗ್ತಿಲ್ಲ. ಅದಿಕ್ಕೆ ನೋಡ್ತಾ ಇದ್ದೀನಿ.
ಏನು ಮಾಡಕ್ಕಾಗಲ್ಲ ಎಲ್ಲಿ ಒಂದು ಸ್ವಲ್ಪ ದಿನ ನಾವೇ ಇದ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಬೇಕು. ಕ್ಕು. ಇಲ್ಲಿ ಸಿಗ್ತದ. ಅಂದ್ರೆ ಅಲ್ಲಿ ಹೋದ್ರೆ ನಮ್ಗು ಮತ್ತೆ ಎಕ್ಸ್ಪೀರಿಯನ್ಸ್ ಆದಷ್ಟು ಬೇರೆ ಕಡೆ ಬೇಗ ಕರ್ಕೊತಾರಲ್ವಾ.
ಹ.
ಅವಾಗ ನಾವು ಬೇರೆ ಕಡೆ ಹೋಗಕ್. ನಮಗೂ ಈಜಿ ಆಗುತ್ತೆ ಹೌದು.
ಹ್ಮ್ ಎಲ್ಲಾದ್ರೂ ಹುಡುಕಿ ಒಳ್ಳೆ ಕಡೆನೆ ನಿಮ್ಗೂ ಸಿಗುತ್ತೆ.
ಹ ಇನ್ ಮತ್ತು ಇನ್ನು ಎಷ್ಟು ದಿನ ಇದೆ.
ಆ ನಮ್ದು ಇನ್ನು ಒಂದು ವರ್ಷ ಇದೆ ಓದೋದು. ಅದಾದ್ ನಂತರ ನಾವು ನೋಡ್ಬೇಕು. ಎಸ
ಕಾಲೇಜಲ್ಲಿ ಸಿಗುತ್ತದೆಯಾ.
ನಮ್ಗೆ ಅಂತ. ಏನು ನಂಬಿಕೆ ಇಲ್ಲ ನಮ್ಗೆ ಕಾಲೇಜ್ ಕಡೆಯಿಂದ ಏನಾದ್ರು ಕೆಲ್ಸ ಹುಡುಕ್ಕೊಡ್ತಾರೆ ಅಂತ. ನಾವೆಲ್ಲಾದ್ರೂ ಆಚೆ ನೋಡ್ಕೋಬೇಕು.
ಹ್ಮ್.
ಹ್ಮ್ಹ್.
ಇಲ್ಲ ಅಂದ್ರೆ ಬೇರೆಯವ್ರನ್ನ.
ಹ ನಮ್ಗೆ ಗೊತ್ತಿರೋ ಅವ್ರ. ಕಡೆ ಎಲ್ಲಾದ್ರೂ ಕಂಪನೀ ಅ ಇಲ್ಲ ನಾವೇ ಬೇರೆ ಕಡೆ ಆಾಗ ಬಿಡ್ತಾರಲ್ವಾ ಅವಾಗವಾಗ ಅರ್ಜಿಸ ಬಿಡ್ತಾರಲ್ವಾ.
ಆಗ ಅಪ್ಲೈ ಮಾಡ.
ಅ ಒಂದು ಕಂಪನಿಗೆ ನಾವೇ ಹಾಕಿ. ಇಂಟರ್ವ್ಯೂ ಅನ್ನೋದ ಇರುತ್ತಲ್ವಾ ಅದನ್ನೆಲ್ಲ ನಾವೇ ಹೋಗಿ.
ಹ್ಮ್.
ನೋಡ್ಬೇಕು ಕಾಲೇಜ್ ಕಡೆಯಿಂದ ಆಗುತ್ತ ಅನ್ನ ನ. ಬಿಟ್ಟು. ಹಲೋ.
ಸಮ ಸಮ ಸಮಯ ಮುಗಿದಿದೆ.
ಹ ಆಯ್ತು .